ಹ್ಮ್ ಹೇಳಿ ಹ್ಮ್ ಹಿಂಗಾಯ್ತ್ ನೋಡೋ ಅವರು ಫ್ಯಾಮಿಲಿ ಚಾಮ್ಲಿ ಮಳೆ ಬ್ ನಿಂತಯ್ತ್ ನೋಡ್ಲಿಪಾ
ಹ ಇ ಮಳಿ ಜೋರಕ್ ನೋಡಕ್ಕ
ಹ್ಮ್ ಬಂದೈತಿ ಇಲ್ಲಿ ಜೋರ್ ಬಂದಿಲ್ಲ ಸುಮ್ ಸಣ್ಣಾಗಿ ಬಂದ್ ನಿಂತೈತ ಅಷ್ಟ
ಚಲೋ ಇತ ಕಾಯರ್ಲ್ಲಾ ಹೊಂದ್ಕ
ಹ್ಮ್ ನಾವು ಇವು ಸ್ಟಾರ್ಟಿಂಗ್ಲ್ಲಿ ಎಲ್ಲಿ ಮಾಡಿಬಿು ಹುಡುಗಿ ಜನಲ್ಲಿ ಹಾ ಮಾಡಬಿಡ್ತಾನೆ ಅನ್್ಿಟ್ಟಿದ್ದ ನನು ಆಯ್ತ ಎಲ್ಲರರು ಬೈ ಬೈ ಬೈದ್ರು ನನಗುನು ಎಲ್ಲರೂ ಬೈ ಬೈ ಬೈದ್ರು ಆ ಹುಡುಗಿನ್ ತಂದ ಗಂಟ ಹಾಕದಾಗ ಅಂತ ಚೆನ್ನಾಗಿರ ಹುಡ್ಗನ್ ತಗೊಂಡ ಎಂತ ಕೆನ್ ಗಂಟ ಹಕತದ ನೀವ ಮತ್ ಕೂಡ ಏ ನೋ ಹೆಣ್ಣ ಕೊಡಲ ಯಾರ ಯಾವದ ಗ್ರ ಹಾಕಿವ್ರ ಸಾಕ ಅವನ ಜೀವನಾ ಸಾ.. ಅವಾಗ ಚಂದ್ ಇರಲಿಲ್ಲ ಆಕಿ ನೋಡಕ ಈಗ ಚಂದ್ ಕಾನಕತ್ತಳ್ಳ ಆಕೀ
ಹ್ಮ್ ಆಗ ಸಪ್ಪೆ ಏ
ತೆಳ್ಳಗ ಇದ್ಲು ಮಕ್ಕ ಹಿಂಗ ಇರ್ಲಿಲ್ಲ ಅವಾಗ್ಲಾ ಎಲ್ಲಾ ಒಂದ.. ಒಂದ ತರ ಇದ್ದುಳಕಿ ಇವಾಗ ಚಂದ ಆಗ್ಯಾಳ ಆಕಿ ಮನಾರ ಸ್ಮಾರ್ಟ್ ಆಗ್ಯಾಳ ಈಗ ಅಂತ್ರು ಇನ್ನೂ ಮತ್ತ ಗಂಡ ಗಳಸಕಾತ ಇನ್ನು ಚಂದ ಆಗ್ಯಾಳ ತಿಂಗಳಿಗೆ ನಾಲ್ಕೈದು ಲಕ್ಷ ರೂಪಾಯಿ ಗಳಸಾಕತ್ತಾನ ಈಗ ಎಲ್ಲಿ ಹಿಡದ ಅವರ ಯಾರ ಅಕಿನ
ದಪ್ಪಗ ಐತಿಯಲ್ಲ ಈಗ
ಒಂದಚೂರು ದಪ್ಪ ಅಗೇತಿ ಅವಾಗ ಇನ್ನೂ ಸೊಟ್ಟ ಇದ್ದಳ ಆಕಿ ದಪ್ಪ ಆಗ್ಯಾಳ ಇಗ ದಪ್ಪ ಆಗ್ಯಾಳ ಚಂದ ಆಗ್ಯಾಳ ಎಲ್ಲ ಯಾವನು ಈಗ ಇಲ್ಲದಿರ ಎಲ್ಲಾ ಕಲಿಸ್ತಾನ ನ ಅವ್ ಹೋಗ ಬಾ ಹೋಗ ಫಸ್ಟ್ ಅಂತಾನ ಅವ ಹ ಬೆಳ್ಳಗಾದನ ಬೆಳ್ಳಗಾದನ ಅವನು ಹೋಗಲೇ ರೂಪವ್ವ ತಿಂಗಳಿಗೆ ಒಂದ ಸಲಾ ಕಳಸತಾನ ಹೋಗ ಹೋಗ್ರೀ ನಿಮ್ಮ ತಮ್ಮ ಬೈಯಲಿಕತಾನ ಅಂತಳಕಿ ಮಂಜುಳ ಕರ್ಸಿರ್ತಿನಿ ಇಲ್ಲಿ ಮನಿಗಿ ಬಂದ್ಬಿಟ್ಟು ಕರ ಕರದ ಹೋಗಿ ಬಿಡ್ತಾಳ ತಡಕಿ ಇತಿ ತಿಗಳ ತಿಂಗಳಾ ಮಾಡಸೋಕೆ ಅಂದ್ರ ಅವರನ ಕರಸೀತಾಳ ಸುಮನ್ ಅವರಿಗೆ ಇವರಿಗೆ ಯಾಕ ಅವರನ ಗೊತ್ತಿದ್ದರನ ಕರದರ ಅವರಿಗೂ ಯೂಸ ಆಗುತ್ತೆ ಅಲ್ಲ ಮತ್ತ ಇವ್ರ ಮನಿಯಾಗ ಹ್ಮ್ ನನಗ ಬರುತ್ತ ಮನಿಗೆ ಬಂದ್ರ ಜಾಸ್ತಿ ಇರ್ತೈತಿ ಅಲ್ಲೇ ಬಂದ್ರೆ ಕಡಿಮೆ ಇರ್ತೈತಿ ನಂಗ್ ಮನಿ ಬಂದ್ರ ಅನು ಅಷ್ಟ ತಗೊತ್ತಲ್ಲ ಆಕಿ
ಹ್ಮ್ ್ರೆಂಡಲ್ಲಾ
ಬೇಡ ಬಿಡ ಅಂದಲ ಆಕೀ ಬ್ಯಾಡ ಬಿಡ ಅನ್ನಾಕ ಅದೇನ ಒಂದ ದಿನಾ ಜೀವನ ಅಲ್ಲ ವಾ ಆಕೆ ತಿಂಗ್ಗಳಾ ತಿಂಗಗಳಾ ಕರೆಸಿಕೊತಾಳ ಅದಕ್ ಬೇರೆ ಬ್ಯಾರೆ ತುಗೊಂತ್ತಿಲ್ಲ ಚನ್ ಪೊಂಚೂರು ಕಡಿಮೆ ತುಗೊಳದಕ ಬ್ಯಾಡ ಅನ್ನಾಕ್ ಹೋಗೋಣ ಅಂತ ಹೇಳ್ಬಿಟ್ಟೆ
ಹ್ಮ್ ನೀನು ಹೋಗಿರ್ತಿ
ಇಲ್ಲಪ್ಪಾ ನಾನೇನ್ ಹೋಗಂಗಿಲ್ಲ ನನ ಬ್ಯಾ ಬಡ್ರ ಒಂದಸಲ ತೊಳಗೈತಿ ಮಕ್ಕ ಎಲ್ಲ ಕರಗ ಅಗೆತಿ ಅಮ್ಮನಿಂದತಿ ಅದೆಲ್ಲ ಹತ್ರ ಎ ಕರಗಾಗಿತ್ತು ಹಣೆ ಮೇಲ ಎಲ್ಲಾ ಚುಕ್ಕಿ ಚುಕ್ಕಿ ಮೂಡಿತು ಲ್ಲ ಡಾನ್ಸ್ ಮಾಡುವ ಅಲ್ಲ ಇವನ ಪಪ್ಯನ್ ಲಗ್ನ ಟೈಮ್ದಾಗ ಪಿಂಕಿ ಅವರ ತಮ್ಮನ ಲಗ್ಗನ್ನ ಟೈಮ್ದಾಗ
ಕ್ಲೇರ್ ಆಗ ತನಕ್ಕ ತೋಳದ್ರ ಅವಾಗ ಅವಾಗ್ ತೋರಸಬೇಕ ಅನ ಅದನ
ಹ್ಮ್ ತಿಂಗಳಾ ತಿಂಗಳಾ ಆದ ಮಾಡಸತೀರಬೇಕ ಸ್ವಲ್ಪ ಕವರ್ ಆಗುತ್ತ ಅಂತ ನಾನ ಎಲ್ಲ ಮಾಡಿಸಿಕೊಳೋದ ಇಲ್ಲ ಅದ ಒಂದ ಎರಡ್ ಸಲ ಬಂದಿತ್ತ ರೂಪಾ ಅಂದ ಪಂದ ಮಾಡೋ ಸಲುವಾಗಿ ಅದ ಮಾಡ ಹೊಗೆತಿ ಬಂದಕಾರಿ ಇವು ತಗೊಂಡ್ ಮಾಡ್ಕೊಂಡ ನೀನು ಅಂತ ಹೇಳಿ ಹೋಗಾಳಕ್ಕೆ ನನಗ ಹ್ೂ ಅಂತ ಹೇಳಿನಿ ಹೋಗೇ ಇಲ್ಲ ಮತ್ತೆ ಮತ್ತ ಅವ್ರು ಲಗ್ನ್ ಟೈಮ್ನ್ಯಾಗ ಅನು ಪಪೆಯಾರ್ ಲಗ್ನ್ ನ ಅಲ್ಲಿಗೆ ಕಳಿಸಿದೆ ಹೊಸ ಮಂದಿಗೂ ಇದು ಕಟ್ಟಿಂಗ ಮಾಡಿಸಿಕೊಳ್ಳರ ಇದ್ದರೂ ಹೈಬ್ರೋ ಮಾಡಿಸಿಕೊ ಕಕೋರ ಇದ್ರು ಫೇೇಶಿಯಲ್ ಮಾಡಸ್ಕೋರ್ ಇದ್ರು ಇಲ್ಲ ಅದಾಳ ಜೋರಿ ಕಾಲನಿ ಒಳಗ ಅದಾಳ ಆಕಿ
ದೂರ ಆಗಲ್ಲ ಅನ
ದೂರ ಅಂದ್ರೆ ಎಷ್ಟೊ ಒಂದು ಅತ್ತಿಬೆಲೆ ಗೆ ಹೋದಷ್ಟ ಆಗುತ್ತ ನಮ್ಮ ಬ ಬೆಳಗಾರ್ನಹಳ್ಳಿಯಿಂದ
ಹ್ಮ್ ಅಷ್ಟ ಆಗತ್ತನಾ
ಅಲ್ಲಿ ಹೋಗ ಹೋಗಿ ಬನ್ನಿ ಅಲ್ಲಿ ಒಂದ ಎರಡು ಮೂ ಸಾವರ ರೂಪಾಯ ಆಯ್ತತಿ ಮಾಡ್ಕೊಂದ ಬಂದಾಲ ಎಲ್ಲಾ ಹೋಗಿ ಕೆ ಒಂದ ದಿನಾ ಬೆಳಗ್ಗೆ ಹೋಗ ರಾತ್ರಿ ಬಂದ್ಲು
ಹ್ಮ್ ಬಂದಿರ್ತೈತಿ ಯಾವಾಗಾರ ಬಾರಿ ಅಂದ್ರ ಬಂದಿರ್ತೈತಿ ಬಟ್ಟೆ ಹೋಲಿಯಾಕ ಅದಕಂತ ಹಾಕಾಕ ಬಂದಿರ್ತೇತಿ ಮಗಳು ಮುಗಿತ ಅಕಿನ ಸೆಕೆಂಡ್ ಪಿ ಯು ಸಿ ಮುಗೀತಿ ಈಗ ಏನ್ ಮಾಡ್ತಾಳ ಅಂತ ಗೊತ್ತಿಲ್ಲ
ಹ್ಮ್ ಚೆನ್ನಾಗ ಓದತವನಾ ಪುಣತ್ತ ಪುಣತ್ತ
ಅವನು ಈ ಸಲ ಸೆಕೆಂಡ್ ಪಿ ಯು ಸಿ ಅವನು ಐ ಟೀ ಐ ಮಾಡೇ ಅವ ಐ ಮಾಡಿ ಡೀ... ಡಿಪ್ಲೊಮ ಮಾಡ್ಯನ ಡಿಪ್ಲೊಮಾ ಮಾಡಿರ್ಬೇಕು ಅನಕೋತಿನಿ ಮೋಸ್ಟ್ಲಿ ಅವನು ಗುಂಡ್ ಗೊಂಡಕ್ ಅದಾವ್ವು ಆಕಿನಂಗ ಅದಾವ ಎರಡು ಮಕ್ಳ ಅವ್ರ ಅಪ್ಪನಂಗ ಇಲ್ಲಾ ಅವ್ರ ಅಪ್ಪ ಸಣ್ಣ ಐತಿ
ಅವರ ಅಪ್ಪ ಸಣ್ಣ ಅದನ ಅಕ್ಕ
ಓ ಇ ಒಸು ಹೆಂಗದ ಅಂತಂದ್ರ ಸಿಕ್ಕ ಪಟ್ಟಿ ದಪ್ಪ ಅದಾವ ಅಮ್ಮ ಮಕ್ಕ... ಮಕ್ಕಳುಮ್ನ್ ಯಾ ನಮ್ವಂತತ್ ಏನೇನನು ಅಲ್ಲೋ ನಮ್ವಂತ ಎರಡ್ ಸೇರ ಅವ ಒಬ್ಬನೇ ಸೋನೆ ಒಬ್ಬನೇ ಆತನ್ ಆಟದಾ ಕೊದಮಡ
ನೋಡ
ಸಿಕ್ಕಾಪಟ್ಟೆನ ಹೂತೈತಿವ ಈಗಾಗಲೇ ಮದುವಿಯಾಗ ಮಕ್ಳಾಗಿ ವನಂದಂಗ ಕಾಣಸ್ಕನ ಆ
ಚಲ ಆಯತ ಅಕ್ಕ ಒಟ್ನಲ್ಲಿ ಎಲ್ಲ ಚಲೋ ಆಯತಿಲ್ವಸ ಹಕತ್
ಹ್ಮ್ ಚಂದ ಅದಾರಾಕಂದು ದುಡಿಮಿ ಆಕಿಂದು ಹಂಗ ಜಗಳ ಮಾಡೋದಂರು ಬಿಟ್ಟಿಲ್ಲ ಅದ ಹಂಗ ಜಗಳ ಮಾಡ್ಕೊ ಇರ್ತದೆ
ಸಂಜೆ ರೇಡೆಯ ಆ ಕುುದುತ ಹುಗಳನ್ನುಣವರನು
ಈಗ ಏನ್ ಮಾಡ್ತಾವ ಗೊತ್ತಿಲ್ಲ ಮನಿ ಏನ ಅಲ್ಲಿಲ್ಲಲ್ಲ ನೋಡಿಲ್ ನಾನು ಆದ್ರ ಹಂಗಾದಾಳಕ ಈಗದ್ರನು ಏನು ಚೇಂಜಸ್ ಆಗಿಲ್ಲ
ಹ್ಮ್
ಏನ್ ಮಾಡ್ತಾವ ಈ ಎರಡು ಚಿಲ್ರಮಲ್ಗಳು
ಒಂದು ಮಲ್ಗ ತಕ್ಕ ಒಂದ್ ಸ್ಕೂಲಿಗೆ ಹೋಗ್ ಬಂದತಿ
ಹ್ಮ್
ನೋಡುವ ಏನ ಕುಂತವ
ಹ್ಮ ಹ್ಮ ನಾನು ಮಲ್ಕೊಂಡವ ಮಲ್ಕೊಂಡದ್ದೆ ಅಡಗೆ ಐತಿ ಪಲ್ಯ ಐತಿ ಚಟ್ನಿ ಐತಿ ನೋಡ್ಬೇಕ ಮತ್ ರೊಟ್ಟಿ ಮಾಡ್ತೀನಿ ಸಂಜಿಕ್
ರೊಟ್ಟಿ ಮಾಡ್ತೀ
ಹ್ಮ್ ಹೆಂಗಿದ್ರು ಚಟ್ನಿನೂ ಆಯ್ತಾ ಕುುಂಡಿ ಪಲ್ಲನ ಆಯ್ತಾ ಒಂದಿಷ್ಟ ಚ್ಚಿದದು ಮಾಡಿಬಿಟ್ರರು ಮುಗದು ಹ ಹೊತ್ತುು
ಹೋಗಿರ್ತರನ್ ರೂಪಾರಮಣಿ ಸಂಜೆಕ್
ದಿನಾ ಅಂತೇನ್ ಹೋಗಲ್ಲ ಹಿಂಗ ಯಾವಾಗ ಒಂದ್ಸಲ ಹೋಗಿರ್ತಿನನಿಲ್ಲಾಕಿನಿ ಬಂದಿರ್ತಾಳ ಇಲ್ಲ ಒಂದೊಂದ್ಸರ ಕುತ್ತ್ ಬೇಜಾರಾಗತ್ತು ಬಾರೆ ತಿರ್ಗಡ್ಕೊಂಡು ಹೋಗ ಮತ್ತ ಹೋಗಿರ್ತತಿವಿ ಹೋದ್ ಅಂದ್ರ ಅವ್ರದ ಒಂದಡ್ಡಂಬರಾಟಂದರು ಅದ್ ಮನೆಗೇ ಇರ್ತತಿ ಗಾಡಿದಏಂದ್ರ ಕೆಲ್ಸಿದ್ರ ಅಷ್ಟ ಹೋಗದಲ್ಲಾದ್ರೂ ಹೋಗಲ್ಲ
ಹ್ಮ್ ನಿ ಮನಿ ಒಂದ ಆಕಶ ಬಿಡ್ಬಿಡಕ್ಕ
ಮನ ಒಂದ ಏನ ಹೇಳಳೆ ಇನಏ ಏನು ಹೇಳೋ ನನ್ ಬೆಲೆಗ್ ಬಿಡ್ಳತಾವ ಎಡ್ಡ ಚುಕ್ಕಳ್ನಾಕಿ ಊರ್ಗ್ಗ್ ಬಿತಾಳ ಅಂತ ಹಪ್ಲೇ ಹ ನಕಿನೋ ಇವತ್ತ ಹೇಳ ಹೇಳಳ್ ನೋಡು ಚಿಕ್ಕೋ್ಣ ಎಡರುನು ನಮ್ಮ ಹತ್ರ ಬಿಡ್ತಾಳ ಅಂತೆ ನಮ್ಮ್ ಮನಿ ಹಾಕ್ಷಿದ ಬಿಟ್ಬ ಬಿಟ್ಟು ಗಂಡ ಹೆಣತಿ ಊರಗಿರ್ತಾರತ್ ಅವ್ರು ಹೇಳಳ್ಯಾರತ್ ಅವ್ರರು ಚುಕ್ಕೊಳ್ಗೆಲ್ಲ ಅತ್ತಿ ಮಾಮ್ಮನ ಹತ್ರ ಇರ್ಬೇಕಕ್ ನೀವ್ ತಿಳ್ಕ
ಚಲೋದಾವರಕ್ಕ ಸಾಕ್
ಚೆಂದದಲ್ವಾ ಅಷ್ಟ ಸಾಕು ನನ್ಗೇನು ಕೊಡೋದ ಗಿಡಲ್ಲ ಅವ್ನ ಏನ್ ಕೆೇಳಕ್ ಹೋಗಲಿಕ್ಕೆ ತೋರ್ ಅಂತ ತೋರ್ ಅಂತ ಏನರ್ತ್ ಏನ್ ತಂದ್ರು ಬಿನು ನಮಗ ಅವ್ರಗೂ ಶೇಷರ್ ತತಾರ ಒಂದ ಹೊರ ಹೋಗಿ ಏನಾರ ತಿನ್ನ ತಂದ ಅಂದರುನು ಶ್ರವಂತನ ಸಮೇತ ಸಹನ ಸಮೇತನೇ ತರಿಸಸ್ತಾನ ತರಿಸಸಿದ್ರೆ ಹೊಟಾ ಹೊರಗಿಂದ ಊಟ ತರಿಸತ ಲಿ ಒಂದ್ ತಿನ್ನಕ್ ತರಸ್ಲಿ ಒಂದ್ ಏನ್ ಬಿ ತರಸ್ಲಿ ಇವ್ರನು ಸೇಷೆ ತಗೊ ಮಾ ಅಂತಾನವ
ಸುಲದ ರಕ್ಕ
ಕಾಸಾಯ ಕ
ಸಾಕವಾ ಇನ್ನೇನ್ ಬೇಕಕ್
ಹ್ಮ್ ಈಗ ಈಗ ಈಗ ಒಪ್ಪ ಇದ್ದಿದ್ರಂದ್ರ ಹಂಗ ಇರ್ತಿ ಈಗ ಆದ ಬಿನು ಏನ್ ಇದು ಮಾಡಿಲ್ಲ
ಇರ್ಲಕ್ಕ ಹಚ್ಕೊತ ನ ಅವನು
ಹ್ಮ್ ತರೋದಾಗ್ಲಿ ಮಾಡೋದಾಗ್ಲಿ ಒಂದ್ ಏನ್ ಭ ಮಾತಾಡೋದಾಗ್ಲಿ ಯಾಕನ ಇದು ಮಾಡ ಯ ತೋರಿ ಹಾಕಿ ಅಂತಳಕ ನ ಎದಕ್ಕ ಹಂಗಗೆ ಸವ ಒಂದ್ ಸಹನಾಗ ಯಾವಾಗ್ರ ಹಗೆ ಯಾವಾಗ್ರ ರೊಕ್ಕ ಕೊಡ್ತಾನೆ ಇರ್ತಾನ ನಮಕ ಸಹಾನಾಗ್ ಅದೇ ಕೊಟ್ಟೇ ಅಂದ್ರೆ ಇಲ್ ತಗೋರಿ ನಿಮ್ಮ ಇದ ಕೊಡ್ತಿರ್ಲಾ ಅಂತಳಕ ಅವ್ ಅವ್ನಿಗೆ ಈಗ ದುಡಿಲಿಕ್ಕೆತ್ತಾರೆ ಅವಾಗ ದುಡ ಇರ್ಲಿಲ್ಲ ಅವಾಗ ಇ
ಅಲ್ಲ ಕೈ ಇದ್ರಾಗ ಗೊತ್ತ
ಹ್ಮ್ ನಿಮ್ಹಾವ್ ಬಿಯ್ದೆರ್ ಕೊಡ್ತಿರ್ಲಿಲ್ಲಂದ್ರ ನೀವು ಯಾ ಹಂಗ ಅನ್ಕೋಂತರಿ ಕೇಳ್ಬೇಕಂತಾಕ್ ಮುಿದ್ರ ನಾವ ಇನ್ನೋಕ ಗಡಿ ಕೇಳಳ್ಬೇಕಂದ್ರ ಭಯ ಬಳ್ತೀವಿ ಮಧ್ಯಾಹ್ನದಾಗ ನ ನಡ್ಕೊಂತ ಬ ರ್ಳ ನೋಡಕ ಬೈ ಬೈತಾಳಕಟ್ಯಾಕ್ ನಡ್ಕೊಂತ ಬರ್ತಳಖಾಲಿ ನೀ ಇರ್ತನಿ ಕರಿಬೇಕೇಕ ಇ ನಂಗ ಫೋನ್ ಹ ಚ ಅಳಕ ಸಾನಾಗು ದಿನ ಕರದ್ರ ಚೆನ್ನಾಗಿರಲ್ ಮಮ್ಮಿ ಅಳಕ್ಕೆ ನನಗ ದಿನ ಕರ್ಲಿ ನನಗ ಒಂರ ಆಗ್ತದ ಮುಜಗಾರ್ ಆಗ್ತದೆ ಆಕೆ ಅಂತಳ ಅದನ್ನ ಯಾಕೆ ಇ್ ಮಾಡ್ತಕ್ಕೆ ನೀನು ನಾನ್ ನಾನ್ ಬೇರೆವ್ರಿಗೆ ಇ್ ಮಾಡ್ತಿ ೇನ್ ಏನಾರ ಆ ಅವರು ಬಿಸ್ಲಂದ ಬರ್ತೈತಿಫೋ ಹ ಚಕ್ಕ ಆಗಲ್ಲಂಗ ನಂಗಗೆಂತಾಕಿಂಗಗ ಬೈ ಹೋಗ್ತಾಳ ನಂಗ ಬೈ ಹೋಗ್ತಾಳ ಬಂದು ಅಕಿ ಟಮಿಂಗ ಎ ಗೊತ್ತ್ರೆ ಹೋಗಕ ದಿನ ಬೇ ಬರ್ತಳ ಒಂದ ದಿನ ಲೇ ಆಗ ಬರ್ತಳ ಯ ಟೈಗ ಕರ್ೊಂಡ್ ಬಬೇಕ ಹ ಒಂದು ೋನ್ ಮಾಡಿದ ಮುಗ ನಾ ಹ ಕಕೊ್ಂಬರ್ತೀನಿ ಅಂತೊಳಗೆ ಅವನು ಕರ್ಕೊಂಬ ಅಂತಾನ ಮನೀಗ್ ಯಾರ ಹ್ಮಮ್ಮ ಯಾವಾಗಾರ ಬರ್ಲಿ ಯಾರ ಭೀ ಬರ್ ನಮ್ಮ ಮನೆಗೆ ಅಕಸ್ಮಾತ್ ಹೊಟಿರ ಅಂದ್ರ ಕರ್ಕೊಂಡೋಗಬ ಬಿಟ್ಟ ಬತಾಳಾ ಎಲ್ಲರ ಹೊಂಟ ಕರ್ಕೊಂಡ್ ಹೋಗ್ತಾಳ ಓದ್ಲಂದ್ರೆ ಏನ್ಂತ ಅಂದ್ರ ಬಿ ಇತ ಅಲ್ವಾ ಚಂದದ ಈಗ ಬೇರೆದ್ರ ಚಂದದಳಲ್ಲ ಗೊತ್ತಿಲ್ಲ ನಂಗೆ ಚಂದದ ಹ್ಹಾದಲ್ಲ ನನ್ ಜೊತೆ ಚಂದದಳಕ ಬೇರೆದವ್ರ ಜೊತೆಲ್ಲ ಜಗಳ ಮಾಡ್ತಾಳಕಿ ಮಾಡಲ್ಲ ಜಗಳಂದ್ರ ಹೆಂಗೊತ್ತಾಸುಾಕಿಂದು ಯಾರ್ ಹೆಂಗಿರ್ತಾರ ಹಂಗಿರ್ತಲ್ಲ ನೋಡಕ ಅಷ್ಟು ಅಾಕಿದ್ದು ನಾ ಏನ್ ಮಾಡುದ್ನು ಅಡ್ಜಸ್ಟ್ ಮಾಡ್ಕೋತ ನಾ ಹೊಟ್ಟೆಗೆ ಹಾಕೊಂಡ್ ಬಿಿಡ್ತೀನ ಮೇನ್ ಪಾಯಿಂಟ್ ಅಲ್ಲ ಅದ ನಾನು ಹಾಕನ್ ಜೊತೆಗೆ ಹ ಸಲ ಒಂದಸಲ ಪಟ್ಟಂತಏನಾರರು ಮಾತಾಡ್ರಿ ನ ಕಡೆಸ ಹಕ ಸಬೋದತ್ತ ಸು್ಗ್ಬಡ್ತೇನಾ
ನ ಯಾರ್ದು ಇದನ್ ಮಾಡಲ್ ಬಿಡಕ್ಕ
ಹಂಗಕೆ ನನಗ್ ಏನ್ ದಿನ ಅನ್ನಂಗಿಲ್ಲ ಅವ ಎಲ್ಲರ ಅದೇ ಅಂತರಕ ಯಾರ್ ಜೊತೆಿನ ಜ ಎ ರೂಪಾ ನಿಜ ಜೊತೆಂಗ ಜಸ್ ಆಗತಾರ ನಮ್ಮ ಮನೆಗೆಲ್ಲೋರು
ಯಾವಕ್ು ಒಬ್ಬೇಕ ಅಲ್ಲ ಅಂದಬೇಕಿಲ್ಲ ನನ್ಗೆ ಎಲ್ಲಾರು ಅಡ್ಜಸ್ಟ್
ನಿನ್ಗ್ ಹೆಂಗಗೆ ಅಜಸ್ಟ್ ನಮ್ಮ ಮನ್ ಪಿಂಕು ಬಂದ ನ ನಮ್ ಚಂದಾಳ ರೂಪ ಚಂದಳ ಅಡ್ಜಸ್ ಆಗ ಅಂದ ಅ ಆಕಿಿನ ಕಿಿನ ನೀ ಚಂದ ಇದಿದ್ದ ನೀ ಅಡ್ಜಸ್ಟ್ ಇಷ್ಟ ಆತ ಎಲ್ಲರಿಗೆಗ ಮೇನ್ ಅಂತ ಅಳಗೆ
ಕರ ನೀ ಹೇಳ್ಕ್ಲ ಅಲ್ಲಾ ಅಷ್ಟ್ ಮೂವತ್ತ ಎರಡ್ ಮನಿಯ ಒಳಗೆ ಎಲ್ಲಾರ್ಗ ಅಡ್ಜಸ್ಟ್ ಆಗ್ಬಂದ ಮನೆಲ್ಲ
ನೀನ್ ಎಲ್ಲಾರ್ದ ಏಂದ್ೂ ಹೊಟ್ಟೆ ಹಾಕೊಂಡ್ ಇದು ಮಾಡ್ತ ಹಂಗಾಕೆ ನಿ ಏನು ಇ ಮಾಡಂಗಿಲ್ಲಕೆ ಯಾರ್ ಜೊ ಮಾತಿಲ್ಲ ಕತ್ತತಿಲ್ಲ ಅಟಕ ಮಾಡತಡ ಕಡಿಮ ಹಾಕಿತ ಯಾರ ಎಲ್ಲಕ್ಕ ಹೋಗಲ್ಲ ಆಡ್ಲಕ್ ಹೋಗಲ್ಲ ಮಾತ್ ಕಡಿಮೆಕಿನವು
ಹ್ಮ.
ಮಾತಾಡಲ್ಲಕಿ.
ಏನ್ ಮಾತಾಡ್ಬೇಕಕ್ಕ ಹೇಳು.
ಹ್ಮ ಅಕೆ ಯಾರ ಬರ್ತಾರ ನೋಡ ಈಗ ಸಫೋಜ ನೀನ ಅಂತ ತಿಳ್ಕೊ ಈಗ ಒಂದಸಲ ಮಾತಾಡ್ಸಿ. ಪರಿಚ ಆದ್ಮೇಲ ನೆಕ್ಸ್ಟ್ ಟೈಮ್ ಅವ್ರ ಕಂಡ್ರ ಮಾತಾಡಲ್ಲ ಅಕಿ ಅವ್ರಿಗ ಒಟ್ಟ
ಹ್ಞಾ
ನಮ್ಗ ಯಾರೊಬ್ರು ಪರಿಚಯ ಆಗಿರ್ತಾರ ಎಲ್ಲರೇ ಸಪೋಸ್ ಇನ್ನೊಂದ ಹತ್ರ ಹೋದಾಗ ಮಾತಾಡ್ಸಿವಪ್ಪಾ ನಾವು ನೋಡ್ದವಿಂದ್ರ ಅವ್ರಿಗ ಹಂಗಲ್ಲ ಅದಕ್ ಅದ್ರ ಮನ್ಯಾದ ಬಳಗನ ಗೊತ್ತಿಲ್ಲ ಯಾರದರ ಅಂತ ಹೇಳಕರೇ
ಏನ್ ಮಾತಾಡ್ಬೇಕ್ ಆಕಿ ಅತ್ತಾಳಕಿ ಏನ್ ಹೇಳ್ಬೇಕ ಹೇಳ
ಹೌದು.
ಎಲ್ಲೋ ಒಂದ್ಸಲ ಫಂಕ್ಷನ್ ಕರ್ಕೊಂಡ ಹೋಗಿನೀ ವಾಗಿ ಪಪ್ಪರ ಎಂಗೇಜ್ಮೆಂಟ್ ಕರ್ಕೊಂಡ ಹೋಗಿನಿ ಅರು ಹೇಳಿದ್ರು ನಂಗೂ ಹೇಳಿದ್ರು ಹೋದ್ವಿ. ಆಯ್ತು ಈಕಿ ಹೋದ್ವಿ ಹ್ಮ್ ಆಯ್ತಲ್ಕಾಕಿ ನಡಿ ಊಟ ಮಾಡ ಹೋಗ ಬಂದಬಿಟ್ಲು. ನನಗ ನೋಡದ್ರ ಅಲ್ಲಿ ರಾಜಮ್ಮ ಜಯಮ್ಮ ನೀತಾ ನೀಲಮ್ಮ ಪಿಂಕಿ ಪುಟ್ಟಿ ಅವ ಮಂದಿ ಬಳಗ ನಮ್ಮದ ಅಲ್ಲಿ ನಾ ಮೊದ್ಲ ಹೋಗ ನಾ ಮೊದಲ ಮಾತಡೋ ಸಲಕೆ ಫಂಕ್ಷನ್ ಹೋಗಿರ್ತನಿ ಹೋಗದ ಎಲ್ಲಾರ್ ಸಿಗ್ತಾರ ಬಿಟ್ಟಿ ಹತಾರ ಅಂತೇಳಿ.
ಹೌದಕ್ಕ.
ಮಾತಾಕೊಂತಾಕ ಅನ್ಕಂದ್ರ ನೀತ್ತಾಡ್ಕೋ ಕುಂದರಿ ನ ಅಲ್ಲಿ ಕುಂದರ್ತೀನಂತ ಕೂತ್ ಬಿಟ್ಲಕ್ಕೆ ಸುಮ್ ಶಿವ ಅಂತ ಹೇಳಿ. ನೀಲ್ಲರಿಗ ಮಾತಾಡ್ಸ ಎಲ್ಲ ಮಾಡ್ಕೊ ಮಾಡಕೊಂಡ ಬರಿ ಅಂದ್ಲು. ಅದ್ಕ ಅವತ್ತಿನದು ಡಿಸೈಡ್ ಮಾಡ್ಬಿಟ್ಟೀನಿ ಬ್ಯಾಡ ರೂಪ ನ ಹೊಡಲ್ ಬರ್ಬಡ ಅಂದ ಬಿಡ್ತೀನಿ ಆಕಿಗಿ
ಒಂದ ಸರಿ ನಾನು ಬಂದಾಗ ನೋಡೇನಲಕ್ಕ ಒಂದ ಸರಿ ಅಲ್ಲಾ. ಚಲೋ ಅದಾಳಕ್ಕ.
ಹ್ಮ.
ಬಾಳ ಚಲೋ ಅದಾ.
ಹೆಂಗೋ ಅವ್ನ ಜೀವನ ಸುದ್ದ ಆಗ್ತಲ್ವ ನನಗ
ಹ ಹ್ಮ ಅದಕ್ಕ ಅದುಲ್ಲ
ಹ್ಮ ಅವಂದ ಎಲ್ಲಿ ಕೈ ಬಿಟ್ಟು ಹೋಗ್ತಾನ ಅನ್ನಂಗ ಇದ್ದ ಹನ್ನೆಡ ಹದ್ದ
ಯವ್ವ ಖರೇನ ಆಕ್ಕಾ ಆಗಿನ ತುಸ ಕಾಡೇನ ಆಕ್ಕಾ ಅವ್ನ
ಅವನ ಎಲ್ಲೆಲ್ಲಿ ಸೇರ್ಸಿ ಏನೇನಾಗಿ. ಇದೇನ ಮಾಡಿ ಎಲ್ಲೆಲ್ಲಿ ಬಂದ್ಬಿಟ್ಟಿ ಇವ್ ಇವಾಗ ಊರ ಮಂದಿಗೆಲ್ಲ ಬೇಕಾದವಾ ಆಗ್ಬಿಟ್ಟನ ನಮ್
ಅವ್ ನೋಡಿದ್ರ ನೀ ಹೇಳಾಕಂತಿ ಅಂದ್ರ ಬಸ್ಂದ ಹತಿಯ ಅಂತ ನಂಗೆ ಡೌಟ್
ಹ್ಮ ನಂಗ ನಾನೇ ಅಂರ್ತೀನಿ ಒಂದು ಕಾಲದಾಗ ಇವ ಹೆಂಗ ಹೆಂಗ ಆಗ್ಯಾನ ನನ್ನ ದಿನಕ್ಕ ಒಂದಸಲರ ನೆನಸ್ಕೊಂದ ನೆನಸ್ಕೊತಿನಿ ಒಂದ್ ಕಾಲನ್ಯಾಗ ಸ ಕೊಂಟವ್ ನೀವನ ಬದುಕ್ತಾನಂತ ಅವಂದ ಮೇಲೆ ಆಸೆನೇ ಬಿಟ್ಟಿದ್ದಿದ್ ನ ಅವನನ್ನ ಇವಾಗ ನೋಡಿದ್ರ ಅಷ್ಟ ಊರಿಂದಲ್ಲಾ ನ್ಯಾಯ ಪಂಚಾಯಿತಿ ಮಾಡಿ ಇಷ್ ಮಂದಿಗೆಲ್ಲಾ ಬೇಕಾದಾವ ಅಗ್ಗಿ ಒಳ್ಳೆ ಹಂಗಲೇ ಮಂಷಿನ ಒಂದ ಕೆಟ್ಟ ಟೈಮ್ ಅಂತ ಬಂದ್ಮೇಲೆ ಒಂದ ಒಳ್ಳೆ ಟೈಮ್ ನ ಬರ್ತೈತೆ.
ಬರತ್ ಅಕ ಆದ್ರೂ ನೀವು ಸ ಇದನ್ ಮಾಡ್ಕೊಂಡ್ರಲ
ನಮ್ಮನೇ ಗ ಮೇನು ಕಾಕಾ ಬಾಳ ಸವ ಪೊಟ್ ಮಾಡತಾರ ಅವನಿಗ ಯ ಕಾಕ ಯಾರನ್ ಕೈ ಬಿಟ್ರ ಅವ್ನ ಕೈ ಬಿಡಲ್ ಅವರ ಅವನಂದ್ರ ಬಾಳ ಜೀವ್ ಅದಾರ ಅವನ್ ಮ್ಯಾಲ ಓ ಯಾರನ್ ಕಾಕಿ ಕಾಕಿಗ ಅವ್ನನನ್ನ ಕಂಡ್ರ ಒಟ್ಟಾನ ಇಷ್ಟ ಆಗಲ್ಲ ಆದ್ರೂನು ಕಾಕಿನ ಕದ್ದ ಮುಚ್ಚಿ ಮಾಡ್ತಾರ ಅವ್ರ.
ಹ್ಮ ಬಸವಂದ್ರ ಅಷ್ಟ ಜೀವ ಐತಿ ಯಾಕಂದ್ರ ನಮ್ಮವ ನಮ್ಮ ವ ನಮ್ಮ ಅಂತ ಮಾಡಿದ್ದ ನಮ್ಮ ಕಾಕಾಗ ಬಾಳ ಯಾಕಂದ್ರ ಓದ್ಬೇಕ. ಯಾಕಂದ್ರ ನಮ್ಮ ಅಪ್ಪಾ ತೀರ್ಕೊಂಡಿದ್ರ ನಮ್ಮವ ಸಪರೇಟ್ ಇದ್ರ ನ್ ಕಾ ಅಾಾಓದ್ ಓದಿ ರಜೆಕ್ ಅದು ಬಂದ್ರ ಅಂದ್ರ ಬಟ್ಟಿ ಅವ್ರು ಅಷ್ಟು ಬಟ್ಟಿ ಹೋಗೋ್ ಹಾಕ ಹಕದ್ಲಿ ಅವ್ರ ಇತ್ಗಳು ಮಾಡದಾಗ್ಲಿ ಅವ್ರಿಗೆ ಅಡಡಿಗೆ ಮಾಡಕದಾಗ್ಲಿ ಅವ್ರಿಗೆ ಸ್ನಾನ ಮಾಡಸದಾಗ್ಲಿ ಅಮ್ಮಾನೇ ಮಾಡ್ತಾ ಇದಿದ್ ಅಂತವ್ರಿ ನಮ್ಮ ಮಯನಿ ಬಾಳ ಮಾಡಾಳ ಅಂತ ಹೇಳ್ಬಿಟ್ಟು ಬಾಳ ಮಾಡ್ತಾನ ಅವ್ರ ಮಗನಿಗೆ
ಹ್ಮ್ ಆದ್ರೂ ನೋಡ್ಕೋದ್ರಾಗೂ ಇರ್ತತಕ್ಕ ನಿಮ್ ಸಂಬಂಧಗಳು ಒಂಂತರ
ನಮಗ ಚಂದದಪ್ಪ ನಂಗ ಒಂದಸ ಖುಷಿ ಅನ್ ನನಗೆ ಇಂತ ಸಂಬಂಧ ಅಂದ್ರರು ಈಗ ಒಬ್ಬ್ರಗೊಬ್ಬರು ಹೆಂಗಂದ್ರ ಯ ಹೋಲ್ ಬಿಡ ಅಡ ನಂಬಲ್ಲಿ ಹಂಗಿಲ್ಲ ಒಬ್ರಗೊಬ್ರು ಸಪರ್ಟ್ ಮಾಡ್ತಾರೆ
ಎಲ್ಲ ಚೊಲೋ ಆಯ್ತಕ್ಕ
ಈ ಮೊನ್ನೇನು ಯಾರು ಈ ಅಂಬಾವಾಯಿ ತಿರ್ಕೊಂಡೋ ನೋಡು ಅಂಬಾವಾಯಿ ಈ ಒಂತ ತಿಂಗಣ ದವಾಖಾನಿ ನೋಡ್ಕೊೊಂಡೇನ ಅಂತ ಕಾಕಾ ಅವರು ಒಂತಲಿ ಬಂಗಾರ ಕೊಟ್ರು
ಅಕ್ಕ ಸರಿ ಅಕ್ಕ ಮತ್ ಹಚ್ಚಕ್ಕ ಬಾಯ್
ಹಾ ಸರಿ ಆತ